ಕೆಳ್ಸ್ತಾ ಇದ್ಯಾ. ಸ್ಮಿತಾ ಓ ಕೆಳ್ಸ್ತಾ ಇದೆ.
ಹ್ಮ್ ಇವಾಗ್ ಕೆಳ್ಸ್ತಾ
ಹ್ಮ್ ಏನ್ ಮಾಡ್ತಾ ಇದ್ದೆ ಎಂಟ್ಮನ್ ಏನ್ ಮಾಡ್ತವಳೇ.
ಎಂಟ ಮೂವತಾನೆ ಎದ್ ಒಳಿಕ್ ಹೋದ್ಲಾ. ಊಟ ಮಾಡಕ್ ಏನೋ ಹೋದ್ಲನೋ ಏನುಕೊ ಹೋದ್ಲು. ಹ್ಮ್ ನಿಮ್ ಜೊತೆ ಏನು ಮಾತಾಡಂಗೆ ಇಲ್ವಾ. ಒಳಿಕ್ ಹೋದ್ಲ ಏನ್ ಮಾಡ್ತಾಳೆ ಪಾತ್ರೆ ತೊಳಿತಾಳೆ ಸೌಂಡ್ ಮಾಡ್ತಾ
ಏ ಸೌಂಡ್ ಮಾಡ್ತಇರ್ತಳೆ ಅಡಗ್ ಗಿಡಗ್ ಮಾಡಿದ್ಲ್ಯಾ ಇಲ್ಲ ತಂಕ್ಯ ನೋಡಕ್ ಹೋಗಿರ್ತಳೆ. ಹಾ.
ಹಾ.
ಮತ್ ಹೊಯ್ತು ಇಲ್ಲಿ ನೆಟ್ವರ್ಕ್ ಏ ಸರಿಯಾಗ್ ಏನ್ ಸಿಗ್ತಾ ಇಲ್ಲ ಹಾ ಇಂಟ್ರ್ ಇಟುತ್ಕಲ್ಲಿ
ಹ್ಮ್ ಹ್ಮ್ ಕಂಡಂಗಿಡಿ.
ಆಫೀಸ್ಗೆ ಹೋಗಿ ಮಾಡಿ
ಹಾ ನಾಲ್ಲಿದ್ದು ಬನ್ನಿ ಶಶಿ ಕಳಾ ಅವ್ರ್ ಮನ್ ಪಕ್ಕ.
ಅ ಬೇರೆ ಅವ್ರ ಸೌಂಡ್ ಬರ್ತಯಿದೇ ಏನು.
ಬರ್ತಾ ಇದ್ನ ವಾಪಸ್ ಈ ಕಡೆ ಹ್ಮ.
ಕಾಗೆ ಕಾಗೆ ಕಾವ್ ಕಾವ್ ಅಂತ ಕಿರ್ಚ್ತಾ ಇದೇ.
ಕಿರ್ಚ್ತಾ ಇದೇ ಅಂದ್ರೆ ಆ ಸೌಂಡ್ಗೆಲ್ಲ ಇನ್ ಏನ್ ಮಾಡಕ್ ಆಗಲ್ಲ ನಾವು.
ಹಾ.
ಇನ್ನ ಒಳಗಡೆ ಇದ್ರೆ ಟವರ್ ಸಿಗಲ್ಲ ಹಂಗ ಏನ್ ಮಾಡದು
ಹ್ಹೂ ಇಲ್ಲಿ ನಿಮ್ಮ್ ಮನೆಪಕ್ಕದಾಗ ಐನೂರು ನ ಇದಾಕವರಲ್ಲಾ ಅದರಲ್ಲಿ ದು ಶ್ರೀಗಂಧ ಎಲ್ಲ ಹಾಕ್ತವ್ರ
ನೋಡ ಮರಗಳಲೆಲ್ಲ ಶ್ರೀಗಂಧ ಅದು
ಹಾ
ಆಮೇಲೆ ಕೆಳಗಡೆ ಮೆಣ್ಸಿನ್ಕಾಯಿ ಹಾಕನ್ವ್ರೆ ಸೊಪ್ಪು ಬೆಳಿತಾರೆ ನಿಮ್ ತೋಟಗಂದ ಒಂದ್ ಎಲ್ ಗಿಡ ಐತೆ ಮಂದ್ಕ ಕೊಟ್ಟಿದ್ನಿ ಆ ಎಲ್ ಗಿಡ ಬೆಳ್ದಂದವ್ರೆ ಎಲೆಗೆ ಎಲೆ ಅಂಸಿದ್ನಿ ಅವ್ರ ತೊಟಗ ಕನ್ಕ ಕಾಮ್ ಗಿಡಲಿ ನಿಮ್ಮೂರಿಂದ ಇತ್ಕೊಂಬಂದ್ ಕೊಟ್ಟಿದ್ ನಾಕನ್ ಕಾಮ್ ಗಿಡಿಲಿ ಅಂಸ್ರೆ
ಹೂ
ಇನ್ನ ಏನೇನ ಕೊಟ್ಟಿದ್ನಿ ಅವರ್ಕ
ಇವಾಗ ಇಲ್ ಸಿಕ್ತಾವ ಕನಕಾಮನ ಒಳ್ಳೇತಿ ನಂಗ ಏನಾದ್ರು
ಅಯ್ಯೋ ಯಾರೋ ಒಬ್ಬ ಹುಡ್ಗಿ ಅದೇ ಹುಡ್ಗಿ ಚಾಯ ಅನ್ನೋ ಹುಡ್ಗಿನನ ಕೊಡ್ತೀನಿ ಅಂತ ಹೇಳಿ ಒಳೆ ಕನ್ಕಾಮಗಗ್ಲಾ ಬಾಕ ಕಿತ್ ಕೊಡ್ತನಿ ನಮ್ದ್ರಾಗೇ ಅನ್ಲ ನಾ ಯಾವಾಗ ನ ಮಳ ಬಿದ್ದಾಗ ಬತ್ತ ನೀರಮಯ್ಯನ್ನೇ ನಾನ್ ಯಾರ್ ಗಾಂಡ್ಲೆಳ್ಳ ಹಳ್ಕ ಹೇಳಿದ್ರೆ ಅವರುೂ ರೆಡಿ ಮಾಡೇನದಲಾ
ನಮಗ್ ಬೇಕು ಹೇಳನು
ಹಹೂ ಕೇಳಿದ್ರತಿರಿ ನೀನ್ ಯಾವಾಗ ಬಂದಿತ್ನ ಅಂತಿನ ಕಿತ್ತಂಬಂದ್ರೆ
ಕಿತ್ತಿಟ್ಬಿಟ್ಟು ಫೋನ್ ಮಾಡಿದ್ರೆ ನಾನು ಯಾವುದೋ ಒಂದು ಟೈಮ್ ಬಂದಿ ಇಕೊಂಡು ಹೋಗ್ತೀನಿ ನಮಗ್ ಬೇಕು ನಾನ ಕೇಳ್ತಾ ಇದ ಇದನಿ ಅವರುನ ಅವ್ರ ಇನ್ನು ಎ ಮಾಡ್
ನೋರ್ ಮನೆ ಹತ್ರ
ಹೌದು ಅವರು ಹಕೊಂಡೆ ನಾ ಎರಡ್ ಮೂರು ದಟ ಅಷ್ಟೇ ಇರದು
ಅಲ್ಲಮ್ಮ ಆದ್ರ ಕೆಳಗಡೆ ಅವಲ್ಲ ನಾರ್ಗ್ಲಾ ದಂಡೆಗೆ ಹ ಅವತ್ತು ಅಲ್ಲಿ ಕಿತ್ಕೊ್ ಬಂದಿದ್ದೆ ಐನೂರು ಕೊಟ್ಟಿರುದು್ ನಾನ ಅಲ್ಲಿ
ಹ ಇವಾಗಲ್ಲ ಅಲ್ಲ ಎಲ್ಲ ಒಣಗೋಗಿ
ಆಮೇಲೆ ಇನ್ನೊಬ್ರು ಯಾರ ಗುಳೆಪ್ನ ಮನೆ ಪಕ್ಕ ಯಾರೊ ಒಬ್ರು ಅವ್ರಲ್ಲಾ
ಹೂ
ಅವ್ರ ಮನೆ ಹತ್ರನುೂ ಇದ್ದು ನಾರಲು ಈ ಓತಿ ಇರು ನ ಹುಡ್ಗಿ ಒಳೆ ಕನಕಾಮ ರರಾವ ಹು್ಿಕ ಕೆಮ್ಮತ್ ಹೇಳ್ದ ಆಗ್ಲವಾಗ ಎಷ್ಟ ಷ್ಟ ಚೆನ್ನಾಗ ಅವ್ಗ್ ಬಿಡಿದಾಗ ಆ ನೋಡ ನಾನೇ ಬ ನಿಮ್ ತೋಟ ಹತ್ರ ಏನಂಗ ಗಿಡಗಳು ಇದದೆ ನೋಡ್ಬೇಕು ಅಂತಿ ಅಂತ ತೋಟ ಹತ್ರ ಉಳಿರೋವ್ರು ಊರಾಗಿದ್ದ ಯೊಂಡ್ರೊಂಡ್ೋಗಿ ಬರ್ಬೋದ ಐತಿ
ಇಲ್ಲ ನಾವು ನೋಡಿರೋದು
ಅದ ಇಿಲ್ಲ ನ ನನ್ಕೂ ಗೊತ್ತಿಲ್ಲ ಅದಕ್ ನಾನ್ ಹೇಳಿದನಿ ನಿಮ್ ಫ್ರೀ ಇದ್ದಾಗ ಹೇಳೋ ನಾನ್ ಬಂದು ನ ಅರಗ್ಲಿ ಕಿತ್ತಂಬ್ತನಿ ಸ್ಟಾಮಪ್ ಮಾಡಗಿರ ಹಾ ಕಿತ್ತಂಬತ್ತಿನಿ ಅಂತ ಹೇಳ ಯಾರ್ಕೊ ಒಂದಷ್ಟ್ ಕೊಟ್ರೊಗ್್ಲಿ ಕಿತ್ ಕೊಡ್ತಾರ ಪಾಪ ನಂ ಕಹ
ಹೂ
ನಾ ನಮ್ಮ ಮನೆ ಹತ್ರಂತೂ ಹೂಳುಕ್ ಆತಾ ಇಲ್ಲ ಅದಕ್ ನೀವು ಪಾಂಡಪ್ನವಾಗ ಒಂದ್ ನಾಲ್ಕೈಐದ ಮಳ ಹೂ ಸಿಕ್ತವೆ
ಹೂ
ನಾನು ಯಾವಾಗನ ಕಿತ್ತಂಬಬಹುದು ಕಿತ್ತು ಕೊಡ್ತಾರೆ ಕಟ್ಟುಕ್ ಕೊಟ್ಟಾಗ ಈಗ ನಾನು ಸ್ವಲ್ಪ ಐತೆಂಬಹುದು ಅವ್ರ ಸ್ವಲ್ಪ ಕಟ್ಕ ಕೊಡ್ಬಹದು
ಹೂ
ಹ ಹ್ಮ್
ಮತ್ತೆ ನ ಅದೇ ಹಿಡ್ಬಿಟ್ಟ ನೀನ್ ೋಗ್ತಿಯಲ್ಲ ಇಲ್ಲಂದ ಕೆಲಸಲ್ಲಾಗ
ಓ್ ಹಳ್ಳಿಗ್ಗಳಾಗಿರ್ತಾವವಲ್ಲ ನಿನ್ನ ಹಳ್ಳಿ ಕಡೆ
ನಾನು ಅದ ಕೇಳಿದ್ದೀನೆ ಅವ ಇಬ್ರು ಮೂರು ಜನ ಕೇಳಿದ್ದೇ ಅವ ಇಲ್ಲ ಮಕಿಲ್ ಬಂದಿಲ್ಲ ಇದು ಅಂತಂದ್ರ ಹ ನ್ನೆಲ್ಲ ನಾ ಸಿಕ್ ಗ್ರೂಪ್ ಕೊಟ್ರೆ ನಮ್ಮ ಮನೆತ್ರ ಇವಾಗ ಸ್ವಲ್ಪ ಜಾಗ ಐತೆ ಅದು
ಇಲ್ಲಿ ಇಲ್ಲಿ ಊರಾಗ ಮನೆ ಹತ್ರ
ಊರಲ್ಲ ಹಾಕ್ಬೇಕು ತಟ ಹಾಕ್ಬೇಕು ಮೊದ್ಲಿ ನಮ್ಮ್ ಮನೆ ಅದ್ರಲ್ಲ ಜಾಸ್ತಿ ಇದು ಅಂತೆ ಒಂದು ದ ತುಂಬಾ ಹಂಗೆ ಬಿಡ್ಸ್ಕೊಂಡಂದ ಕಟ್ತಾ ಮಾರ್ಕ್ ಒಂದಸ ಕೊಡ ಕೊಡ ಇ ಅಷ್ಟೆಲ್ಲ ಇಲ್ಲ ಹ ನ ಸಿ
ಹ್ಮ ಅಯ್ಯೋ ದಣ್ಯಾಗೆ ನೀನು ಹೋಗಿದ್ ಕಡೆ ಯಾರನ್ನ ವಿಚಾರಸಿದ್ರು ಇಲ್ಲ ಹೋದಾಗ ಕಣ್ಣ ಹಾಯಿಸಸ್ಬೇಕ ಹಂಗ ಗಿಡ ಮ ಆ ಕಡೆ ಉಳೇಂಜ ಇರ್ತಾರ ದಂಡಿ ಮನೆಗ್ಲ ಹತ್ರ ಉಳೇಜ್ ಇರ್ತಾರಿ ಪಕ್ಕ ಅಂದ್ರೆ ಸುನೀತಾ ನಿಜವಾಗಿನ ಹ ರು ಕನಕಾಂಬ್ರ ಗಡಗ್ಲಿ ಬೇಕ ಅಂದ್ರೆ ನಮ್ ಭಾಗ್ಯಮನವ್ ನನೇರ್ ಮನೆಕ್ ಹೋಗಬೇಕ ಕುರ್ಬುರ್ಗ ಯಾವಾಗ ನ ಕುರ್ಬುರ್ಕ್ ಹೋದಾಗ ಅಲ್ ಕಿತತ್ತ್ತಿನಿರಿ ಯಾವಾಗ ಇರ್ತ ಸುನೀತಾ ನಾರ್ ಎಷ್ಟು ಕಿಳುವ ಗೊತ್ತಾಯಮ್ಮನ್ ಮನೆ ತಂದು ಚೂರ್ ತರಕಾರಿ ಕೊಂಡ್ ಅನ್ನೋದಲಾ ಒಂದ ಚೂರ್ ಸೊಪ್ಪತಿದ ಅನ್ನೋದಲಾ ಏ ಮೆಣಸನ್ಕಾಯಿ ಸಮೇತ ಮನೆ ಹತ್ರ ಬೆಳದ ಅಂತ ಹೇಳಿ ಅದು ಏನ್ ನಮ್ಮ ಕಾಂಪೌಂಡ್ತ ಚಿ ಅವ್ರ ಕಾಂಪೌಂಡ್ ಎಷ್ಟು ಹಗ ಳೆ ಅವ್ಳಿ ಏನ್ ಕತಿ ಎಲ್ಲ ಟಮಾಟ ಬಾಕ್ಸ್ಗಳಾಗ ಇಷ್ಟಪ್ಗಳ ಮಾಡ್ಬಿಟ್ಟ ಆಯಕ್ ಮಡಿಗ್ಬಿಟ್ಟ ಅವಳೆ ಹೋಗಮ್ಮ ಅದ್ದೇ ಕೆಲ್ಸ ಎಂತ ಇ ಮುಂದ್ ಹ ಹಬ್ಬಗಳಕೊ ಒಂದು ಊ ಕೊಂಡನ್ದ್ಲಂತೆ ಅಷ್ಟು ಹೂಗ್ಳ ಬಿಡ್ತಾವ ಅವ್ರದ್ರಾಗ ಅಷ್ಟು ದಸ ಒಳ ಅಷ್ಟು ಇಷ್ಟು ರೋಜು ಕನಕಾಂಬ್ರ ಕಾಕಡ ಮಲ್ಲಿಗೆ ಮಳ್ಳೆ ಅಯ್ಯವು ಹೋಗಮ್ಮ ಸಾಧ್ಯ ಇಲ್ಲ ಅಂತ ಹೋಗ್ಲಿ ಸಮಯ ಇಲ್ಲಂದೇನ್ ನಾನೇ ನೋಡಿದ್ನೆಲ್ಲಾ ಅಷ್ಟು ಹೂಗ್ ಬಿಡ್ತಾವೆ ಅವ್ರ ಮನೆ ಅತ್ರ ಅಷ್ಟು ಚೆನ್ನಾಗದ್ಗೆ ತೋಟ ಮನೆ ಮನೆ ತೋಟ ಎಷ್ಟು ಚೆನ್ನಾಗದು
ಹ್ಮ ಹಂಗೇನ ನ ಮಾಡ ನಮ ಏನೋ ಒಂದು ಅನುಕೂಲ ಆಗ್ತದೆ ಯಾವಾಗ ಇ ಮಾಡ್ಬೇಕಂದ್ರೆ ಸಾಧ್ಯನ
ಹ್ಮ ಇವ್ ನಂಕ ಒಂದ್ಚೂರು ಜಾಗ ಬಿಟ್ಟಿದ್ರೆ ನಂಗೆ ಬೇಡ ಹೂಗ್ಲ ಒಂದು ಇದಿದ್ರೆ ಸಾಕಾಗಿತ್ತು ನಂಗೆ ಡೈಲಿ ಪೋಟ ಹೋಗ್ಲಿಕ್ಕ ಇದ್ರೆ ನ ಕಷ್ಟೊ ನೆಮ್ದಿ ನೀನು ಬೇಡ ಬಳ್ಳಿದನದು ಮೊನ್ನೆ ಎರಡು ದಿನ ನಾಲ್ಕೈತಿ ಕಟ್ ಸೊಪ್ಪ ಬಿಟ್ರು ಬಂತು ನಮ್ ತೋಟಗ ಅಲ್ಲಿ ಗಿಡ್ಲಾಗ ಆಮೇಲೆ ಮೆಣ್ಸಿನ್ ಯಿ ಗಿಡಗಳು ನೋಡಿ ಉಳಿದನಿ ಅಂಟಿಂದ ಚೆನ್ನಾಗ ಯರಾಗ ಒಂದ್ಸ ಕಾಯಿಗಳು ಬಿಡ್ತವೆ ಸಾಕ್ ಸದ್ಯಕ್ಕೆ ಅಶ್ಮಂದ್ರ ಮನೆ ಖರ್ಚಿಕ ಏನ ಹ್ಮ್ ಸಲ್ತಾ ಇಲ್ಲ ಅವಕ್ಕೆ
ಆ ಪಕ್ಕದಕ್ಕ ಹಾಕ ನೋಡ ಹೂ ಅಷ್ಟಷ್ಟಾದ್ರೂ ಇದ್ರೆ
ಕಲ್ಲ ಕವರ್
ಹಾ ಹಸದ ಪೂ ಆದ್ರರು ಇದ್ರೆ ಅ ಏನು ಸ್ವಲ್ಪ ದಿನ ಸಿ ತ ಒಂದಾದ್ಮೇಲೆಕತಾ ಇದ್ದಾರೆ
ಹ್ಮ್
ಅವ ಜಾಸ್ತಿ ಬಿಸ್ಲ ಪಾಪ ಅಗೆ ಆ ಕಡೆ
ಬಿಸಲು ಇನ್ನ ಏನ್ ಮಾಡದ ಇವಾಗ ಏನ ಅಷ್ಟುಷ್ಟ ವ್ಯವಹಾರ ತಪ್ಪಯ್ತ ಇಲ್ಲಾಂದ ಇದ್ರೆ ಪಾಪ ಏನ ಅಂದ್ ಮಾಡ್ಕೊಡನಾ ಮುಂದ್ಗ ನ್ ಸೈಟ್ ಯೋಚನೆ ಮಾಡಿಂದು ನಾವ್ ಆತರ ಮಾಡೇ ಮುಟ್ರೆ ಅವ್ರ ಕೊಟ್ಬಿಟ್ಟ ಹಟ್ಟಿ ಇದ್ರೆ ಸರತ ಇಟ್ಟು ಅಲ್ಕ್ ಒಂದ್ಲು ಸುಮ ಏನ್ ಆಗದು ಸೊಪ್ಪುಗನ ಬಿತ್ತು ಮತ್ತ ಶೊಬ್ ಮನ್ ರ್ಕೊಂಡ ಆತದೆ ಯಾಕೆ ಸುಮ್ನೆ ಬೀಡ ಅಲ್ಲಿ ಕಾಲಿಗೆ ಇರೋ ಅವ್ರು ಕೊಡ್ಲಿ ಕೊಡೋಗ ಆಗ್ಲಿ ನ ಅ ಆಗಿದ್ದ ಆ ಆಗಿದ್ದ ಇನ್ ಕೊಡುದಲ ಅಂತ ಹೇಳಿ ಹೋಗ್ಲಿ ಇರೋಸ ದಿನ ನೀನೇನು ಸೊಪ್ ತೊಟ ಮಾಡ ಅಂದ್ಲು ಅ್ಯ ನಂಕ ಅವ್ರ ತೋಟಲ್ಗ ಹೋಗಿಣ ನಂಕ್ ಬೇಜಾರ್ ಕದರ್ದು ಮಾಡೆ ಅಂದ ಹೇಳಿದ್ರು ಹೂ ಗಿಡ್ಗ್ಳು ಉಳೇ ಬೇಕಾದ್ರೆ ಆ ಏನಾದ್ರು ಮಾಡೆ ಒಂದ್ ಪಕ್ಕ ತೊಡ್ಕಟ್ಟೆಂದು ರಾಧಮನಮ್ಮನ ಪಕ್ಕ ಅಂತ ಹೇಳಿದ್ರು
ಹ್ಮ್ ಹ್ಮ್
ಕಟ್ಟೆನದು ಅದ್ರಾಗ ಒಟ್ಟರ್ ಬಿಳುದು ಎಲ್ಲ ಯಾಕ ಸುಮ್ನೆ
ಹ್ಮ್
ಅನ್ನಂದ ನನ್ ಸುನೆ ಇದ್ದೋಗ್ಬಿದೆ ಇಲ್ಲ ಇದಿದ್ರೆ ಮಾಡಿ ನಿ ದಂಡಿಗೆ ಊರ್ ನೀರು ಎಳ್ ಕಣ್ಣಕ್ ಬತವ ನಮ್ಕ್ ಇವಾಗ ಎಷ್ಟ್ ಥಾಟ್ ಮಾಡೆ ಮುದಾಗಿತ್ತು ಇವಾಗ
ನಿಮ್ದುದ ಕೆಲ ಸಿಮ ಅಲ್ಲೇಏನ್ ಮಾಡಿದ್ರೆ
ಅಲ್ಲ ಏನು ಮಾಡಿಲ್ಲ ಎಲ್ಲಾ ಉತ್ಬಿಟ್ಟು ತಾಟಗ್ಗಳ ಕಾಯಿಗ್ಗಳು ಬಿಡ್ತಾವ ಎಲ್ಲ ಮಾವನ್ ಕಾಯಿಗ್ಗಳ ಬೇರೆ ಅವ್ರಕ್ ನೀರ್ ಬಿಡ್ಾನೆ ಕಮಿಟಾಟಕ್ ನೀರ್ ಹಾಕಂತಾನಿ ಸಿಮುಲ್ಕ್ ನೀರ್ ಹಾಕ್ ಕೊಡ್ತಾನೆ ಅಷ್ಟೇ ಇನ್ನೇನು ಮಾಡುದಪ್ಪ ಹ್ಮ್ ಹ್ಮ್
ಹ್ಮ್
ನೀ ಅತ್ತೆಂಗ ಮರ ನೀರ್ ಬಿಡಪ್ಪ ಖಾಲಿಗಳು ಮಾಡ್ಸಿ ಅಂತ ಕೂಡ ಹೇಳಿದ್ರಿ ಚೆನ್ನ್ ಕಾಯಿಗಳನ ಬಿಡ್ತಾವವೆ ಅಂದ ಅವಂಗ ಕೇಳುದ ಹೆಂಗ ಸುಮ್ ಪ್ರಯೋಜನ ಇಲ್ಲ ಒಂದ ಕಾಯಿ ಪೂಜೆಕ್ ಒಂದ ಕಾಯಿ ಕಿತ್ತೊ ಒಂದ ಮನೆ ಹಾಕುದ್ಲ ಅವ್ ಎಲ್ಲ ಮಾರಂತಾನೆ
ಹ್ಮ
ಬುದ್ದಿಳಿ ಏನ್ ಪ್ರಯೋಜನ ಅನ್ನೋದು ನ ಕಲ್ದ್ರ ಇದ ಹೋಗುದ ಒಂದ್ ಕಾಯಿ ಕಿತ್ತ ವಾರಿಂದ ಎಏಡ್ನೇರ್ ಲ್ಷ ಅಂದ ಅವ್ರೆ ಒಂದ್ ಒಣ್ಕಿ ಐತೆ ಮಂದ್ ಮನ್ಯಗ್ ಹಾಕಲ್ಲ ಎಷ್ಟು ಕಾಯಿಗಳ ಇದುವ ಒಣ್ಕಾಯಿ ಆ ಗಿಡಗ್ಗಳಾಗ ನಾ ನೋಡಿ ಮರ್ ಹತ ಇದ್ನಲ್ಲಾ ಒಂದ್ ಕಾಯಿ ಕುಡಕಿತ ಒಂದ್ ಮನೆ ಹಾಕಲ್ಲ ಅವನು
ಹ್ಮ ಬ
ನಾವು ಪೂಜೆಗಳಿಗೆಲ್ಲ ಕೊಂಡನದು ಹ
ಈ ಕಡೆ ಬರದಲ
ಕಮ್ಮಿ ಬರದ್ಲ ಮೊನ್ನೆವೋಗ ಏನೋ ಇದ್ ಮಾಡ ಬೇಜಾರ ಮಣೆಯಿಂದ ಬರೋದ್ ಇವಾಗ
ಮಕ್ಕಳ ಬತಾರೆ
ಹಾ
ಮಕ್ಕಳು ಬರ್ತಾರೆ ಅವನು ಬರ್ತಾನೆ ಹೋಗೋಣ ಒಂದ್ಸರಿ ಹೆಚ್ಚಗ ಬರುದಿಲ್ಲ ಯಾವು ಎಮ್ಮಂದು ಕೆಲಸಾ ಆಗಲ್ಲ ಇವಾಗ ಮಂಜಕ್ಕನ ಮಗನಾ
ಹು
ಅವ್ರ ಮನೆ ಕೆಲಸಾ ನೋಡ ಎಂದು ಇದ್ದ ಹೋಗಿರರ್ತಾರ ಇಲ್ಲ ಇಂದ್ರ ಬರುನೇನಾ ಅವರ ಮನಿಗ ಕೆಲಸ ನೋಡಿಂದ ಇದು ಆಗೇವಿ.
ನನ್ನ ಮನೆಗ ಬರತ್ತಳ ಅಲ್ಲ ನನ್ನ ಹೆಸರ ಬಾಳ ಚಂದ ಅಂದಿರತಾರ ಹಂಗ ಲೈಕ್ ಬಂದಿದವ
ಪೇಸ ಗುರುತ್ ಸಿಕ್ಕಿದ್ರೆ ಆನಂದ ಇರ್ತಾನೆ ಗುರುತ್ ಸಿಕ್
ಅಲ್ಲ ಅಮ್ಮೀ ಕಟ್ಟೆ ಬಂದಿರತಿಯಲ್ಲ ಮೂಚಗೆ
ಹೂ
ಮರತ್ತಟಿ ಇದರ ಅವಂಗ ಸಿಕುದಿಲ್ಲ. ಸಡನಗ
ಮೊದಲ ತಂದಿದವ
ಹೊಗತ್ತ ಎಲ್ಲ ಪಾತ್ರಿಲಿ ಪಾಪಾ ಅಲ್ಲಿ ಇರೋದಕ್ಕ
ಹ್ಮ
ಇತ್ತ ಅವಾಗೇನ ಜೋರ್ಸ್ಬಿಡಿನ್ಯಾ ನಾನ ತಡೆ ಏನ್ ಪರವಾಗಿಲ್ಲ ಅಡಗೆ ಮಾಡಿ ಹೋಗಿ ತ್ತಿಕನಡರಾ ಆಯ್ತ ಸಂಧ್ಯಾಗ್ ಮಧ್ಯಾಹ್ನ ತ್ತಿಕ್ಕ ಬೇಕ ಕವ್ಯ ಅಂದನ್ನ ಆ ಅಕ್ಕ ಎದರ ಇದೋದ್ ನೋಡ ಅವಾಗ ಎತ್ತ ಎತ್ತ ಜೋಡಿಸ ಬಿಟ್ಟರು. ಹೂ
ಅಯ್ಯೋ ಅಲ್ಲಿಕ್ಕೂ ಇದ ಮಾಡುದಲ್ಲ ನೋಡು ಹಂಗೆ ಮಾಜ ಬಾದಿ ಬಿಲ್ಟಲ್ಲಿ ಕೆಲಸಾ ಮಾಡಬೇಕ.
ಅಯ್ಯೋ ಎಂಟಮ್ಮ ಇಲ್ಲದಿದರ ನನ್ನ ಕೈ ಕಾಲ ನನ್ನ ರೋಶಾ ಹತ್ತ ಆಡಿದಲ್ಲ ಒಂದ್ ಎರಡ್ ಮೂರ್ ದಿನ ಬಾಡಿರತದೇ ಆಮ್ಯಕ್ ಬೇಕಾರ ಆಯಮ್ಮ ಇಲ್ಲದಿದ್ದರು ನಡಿತತದೆ ಆ ಟೈಮ್ಕ್ ನಾನ ಅಡ್ಜಸ್ಟ್ ಮಾಡೇಮ ಬಿಡ್ತೀನಿ. ಆಯಮ್ಮ ಇದ್ರೆ ಎಷ್ಟ ಕೆಲಸಕ್ಕ ಮಾಡ್ಕೊಡ್ತಾಳೆ ನಂಗ ಪಾಪ
ಹು ಇನ್ನನ್ ಅದ ಹೇಳ ಕುೂಡ್ದು ನೋಡ್ತನಿ ಇರು ಹ